ಹ
ಹ್ಮ್ ಆರಾಮ್ ನೋಡು ನೀವು
ಹ್ಮ್ ನಾ ಆರಾಮಿದ್ದೀನಿ ನೋಡು ಏನ್ ಮಾಡ್ತಿದ್ರಿ
ಏನಿಲ್ಲ ಸುಮ್ನೆ ಮಲ್ಕೊಂಡಿದ್ದೆ ನೋಡು
ಹೌದಾ.
ಕಾಲ್ ಮಾಡ್ಬಿಟ್ರಿ.
ಹೌದಾ.
ಪ್ಪಾ ಅಂತ ಭಯದಿಂದ ಇತ್ತೆ.
ಹೌದಾ.
ಹೌದು.
ಹ್ಮ್ ಹ್ಮ್ ಮತ್ತೇನ್ ಸಮಾಚಾರ.
ಏನೆಲ್ಲಾ ಊರ್ಗ್ ಹೋಗ್ಬೇಕಕ್ ಅನ್ಕೊಂಡಿದ್ದೀನ್ ನಾಳೆ. ಆಯ್ತು ನಾ ರೈಲ್ವೆನಲ್ಲಿ ಹೋಗ್ಬೇಕು. ಹೋಗ್ಬೇಕಾದ್ರೆ ಹೆಂಗಾಗುತ್ತಂದ್ರೆ ನಿತ್ಕೊಳ್ಳಕ್ಕೂ ಜಾಗ ಇರಲ್ಲ. ಇರಲ್ಲ ಕೂತ್ಕೊಳ್ಳಳಕ್ಕೂ ಜಾಗ ಇರಲ್ಲ ಎಲ್ಲಾ. ಒಬ್ರ ಮೇಲ್ ಒಬ್ರು ಒಬ್ರ ಮೇಲ್ ಒಬ್ರು ಮಲ್ಕೊಂಡು ಏರ್ಕೊಂಡು ಹೋಗ್ತಾರ್ತೀವಿ. ಹೋಗ್ತಿರ್ತೀವಿ.
ಅಷ್ಟೊಂದ್ ಕಷ್ಟ ಇರುತ್ತ ರೈಲ್ವೆಲ್ಲಿ.
ತುಂಬಾ ಕಷ್ಟ ಬಾಳ ನೋಡಿದ್ರೇ ಅಷ್ಟೇ ಗೊತ್ತಾಗುತ್ತೆ ನೋಡದೆಲ್ಲ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ರೈಲ್ವೆ ಏನು ಅಂತ. ಅದು ಬೇರೆ ಬೇಗ ಟಿಕೆಟ್ಗಳೆಲ್ಲ ಸಿಗೋದೇ ಇಲ್ಲ.
ಹೌದು.
ಅದಕ್ಕೆ ಸಾಮಾನ್ಯರು ಹೋಗ್ತಾರಲ್ಲ. ಅದ್ರಲ್ಲೆಲ್ಲಾ ಹೋಗ್ಬೇಕು ಅಂತ ಹೋಗ್ತೀವಿ ಅಲ್ ನೋಡಿದ್ರೆ. ಒನ್ ಒನ್ ಸೀಟ್ ಅಲ್ಲಿ ಐದು ಹತ್ತು ಜನ ಕೂತ್ಕೊಂಡಿರ್ತಾರೆ. ಕುತ್ಕೊಂಡಿತಾರೆ ಕೆಲವ್ರು ಮೈ ಮೇಲೆಲ್ಲ ಕೂತ್ಕೋತಾರೆ. ನೀವು ನೋಡ್ಬೇಕು ನಾವು. ಈಗ ಸುಸು ಮಾಡಕೆಲ್ಲಾ ಹೋಗ್ತೀವಲ್ಲ ಅವಾಗ ಒಬ್ರ ಮೇಲೆ ಒಬ್ರ ಮೇಲೆ ಕಾಲಿಟ್ಟ್ ಹೋಗ್ತಿರ್ತಿವಿ. ಆ ತರ ಆಗ್ತಿರುತ್ತೆ ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ.
ಹ್ಮ್.
ಒಳಗಡೆ ಇರೋದ್ ಇದು ಇರುತ್ತಲ್ಲಾ ಸುಸು ಮಾಡೋ ರೂಮು. ಅಲ್ಲಿಂದ ನೀರೆಲ್ಲಾ ಹೊರಗೆ. ಹೊರಗಡೆ ಬಂದಿರುತ್ತೆ ಅದ್ರಲ್ಲೆಲ್ಲ ಮಲ್ಕೊಂಡ್ ಬಿಟ್ಟಿರ್ತಾರೆ ಜನ್ರು.
ಅಪ್ಪಾಪಾ ಹೌದಾ.
ಹೌದು ನಾವು ಹೋಗ್ಬೇಕಾದ್ರೆ ಒಬ್.
ಮತ್ತೆ ಯಾರ ತಡದ್ರು ನಿದ್ದೆ ತಡಿಯಕ್ ಆಗಲ್ಲಲ್ವಾ ಅದಕ್ಕೋಸ್ಕರ. ಪಾಪ ಏನ್ ಮಾಡೋದು ಹಾಗೆ ಮಲ್ಕೊ್ ಬಿಿಟ್ಟಿರ್ತಾರೆ ಪಾಪ.
ಕೆಳಗಡೆನೆ ಹೋಗಿರ್ತಾರೆ. ಕೆಲವು ಒಬ್ಬರು ಇವಾಗ ಮೇಲೆ ಒಂದು ಇರುತ್ತಾ. ಅಲ್ಲಿ ಕುೂತ್ಕೊಂಡಿರ್ತೀವಿ ಅಲ್ಲಿ ನೋಡ್ಬೇಕು. ಅಲ್ಲಿ ಅಲ್ಲಿ ಮೇಲಾದ್ರೆ ಎರಡು ಮೂರು. ಜನರಿಗೆ ಅಷ್ಟೇ ಸಾಕಾಗುತ್ತೆ ಆದ್ರೂ ನಾಲ್ಕು ಐದು ಆರು ಏಳು ಜನ ಕುೂತ್ಕೊಂಡ್ ಬಿಡ್ತಾರೆ. ಮೈ ಮೇಲೆ ಎಲ್ಲ ಮಲ್ ಕೊಂಡ್ ಬಿಡೋದು ಇಂಗ್ ಕಾಲ್ ಇಡಕು ಕಾಲ್ ತುಂಬ. ತುಂಬಾ ನೋವು ಆಗ್ತಿರುತ್ತೆ ಕೆಳಗಡೆ ಇಟ್ಟ್ರೆ ಕೆಳಗಡೆ ಇರೋರಿಗೆ ಹತ್ತ ಬಿಡುತ್ತೆ.
ಹೌದು.
ಹೂ ಯಾವಾಗ್ಲೂ ಕಾಲ್ ಮಡಸ್ಕೊಂಡ್ ಕೂಡಕ್ ಆಗಲ್ಲ ಅಲ್ಲ. ತುಂಬಾ ಕಷ್ಟ ಆಗ್ತಿರುತ್ತೆ ಅದು ನೆನ್ಸ್ಕೊಂಡ್ರೆ ನಂಗ ಒಂತರ. ಆಗ್ತಿದೆ ನೀವ್ ಯಾವಾಗ್ಲೂ ಹೋಗಿಲ್ವ ರಲ್ವೆನಲ್ಲಿ.
ನಾನು ಉಗಿ ಬಂಡೆಯಲ್ಲಿ ಯಾವಾಗ್ಲೋ ಒಂದ್ಸರಿ ಹೋಗಿದ್ದೆ. ಬಟ್ ಅವಾಗ ಅವಾಗೇಏನಾಗಿತ್ತು ಅಂತಂದ್ರೆ. ಆರಾಮಿತ್ತು ಜನ ಇರ್ಲಿಲ್ಲ.
ಹೌದು.
ಆರಾಮಾಗಿತ್ತು ಅವತ್ತು ಹೋಗಿ ಬಂದಿದ್ದು ಮತ್ತೆ ಆ ಹುಗ್ಗಿ ಬಂಡಿಗೆ ಹೋಗೇ ಇಲ್ಲ.
ಹೌದಾ ಹೋಗ್ಬೇಕು
ಹೂ ಇಲ್ಲ ನಾವು ನಮ್ ಊಗ್ ಹೋಗ್ಬೇಕಂತಂದ್ರೆ ನಾವು ಬಸ್ಸಲ್ಲಿಿನೇ ಹೋಗ್ತೀವಿ
ಹೌದಾ
ಹೌದು ನಾವ್ ಅದಕ್ಕೆ ನಮ್ಮ ಮಾಮ ಅವ್ರದುು ಮದ್ವೆ ಇತ್ತು ಅವಾಗ ನಾನು ಉಗೀ ಬಂಡಿಯಲ್ಲಿ ಹೋಗಿದ್ದೆ
ಹಾ
ಮತ್ತೆ ಅದು ಬಿಟ್ರೆ ನನ್ ಮತ್ತೆ ಹೋಗಿಲ್ಲ ಯಾವತ್ತನು
ಹೌದಾ ಹೂ ಹೂ ಯಾವಾಗ್ಲೂ ಹೋಗ್ಬೇಕಾದ್ರೆ ಹೆಂಗೆ ಬಸ್ ಹೇಗಿರುತ್ತೆ ಜಾಸ್ತಿ ಜನ ಇರ್ತಾರ ಕಡಿಮೆ ಜನ ಇರ್ತಾರ
ತ್ೆ ಹಬ್ಬಾ ಆ ತರ ಇದ್ರೆ ಜಾಸ್ತಿ ಜನ ಇರ್ತಾರೆ
ಹೂ
ಆತರ ಏನಾದ್ರು ಹಬ್ಬ ಅದು ಏನು ಇಲ್ಲ ಅಂದ್ರೆ ಆರಾಮ್ಸ ಇರುತ್ತೆ ಖಾಲಿ ಇರುತ್ತೆ
ಹೌದು ಈ ಸಲ ದೀಪಾವಳಿನಲ್ಲಿ ಜನ ಜಾಸ್ತಿ ಇದ್ರಲ್ಲಾ ಹೆಂಗ ಹೋದ್ರಿ
ಹೌದು ಅದಕ್ಕೆ ನಾನ್ ಈ ಸರಿ ದೀಪಾವಳಿಗೆ ಹೋಗ್ಲಿಲ್ಲ
ಹೌದಾ ನಾನ್ ಹೋಗ್ಬೇಕಾದ್ರೆ ನೋಡ್ಬೇಕಿತ್ತು ಇ ರೈಲ್ ಫುಲ್ ತುಂಬ ಹೋಗ್ ಬಿಿಟ್ಟಿತ್ತು
ಅದಕ್ಕೆ ನಾನ್ ಏನ್ ಮಾಡ್ತೀನ್ಿ ಗೊತ್ತಾ ಊರಿಗ್ ಹೋಗೋಕ್ ಮುಂಚೆ ಹಬ್ಬ ಇತ್ತಂದ್ರೆ ಒಂದ್ ನಾಲ್ಕ್ ದಿನ ಮುಂಚೆನೆ ಹೋಗ್ಬಿಡ್ತೀನಿ ಇಲ್ಲಿದ್ರೆ ತುಂಬಾ ಕಷ್ಟ ಆಗ್ಬಿಡ ಮತ್ತ ನಾಳೆ ಹಬ್ಬ ಇದ್ರೆ ಇವತ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಹೋಗಕ್ ಆಗಲ್ಲ
ಹೂ
ಅದಕ್ಕೆ ನಾಲ್ಕ್ ದಿನ್ ಮುಂಚೆನೆ ಹೋಗ್ಬಿಡ್ತೀನಿ
ನಾು ನಾನು ಅದೇ ಮಾಡ್ಬೇಕಂತ ತ್ತಿನಾದ್ರೆ ಗೊತ್ತಿರಲ್ಲ ನನ್ಗೆ ಹೋಗ್ಬೇಕಾ ಹೋಗ್ಬಾರ್ದ ಹೋಗ್ಬೇಕಾ ಹೋಗ್ಬಾರ್ದ ಅನ್ನೋ ಚಿಂತೆನೆಲ್ಲಿ ಎಲ್ಲಾನೇ ಕಳ್ಕೊಂಡ್ ಬಿಟ್ಟಿರ್ತೀನಿ ನಾನು ಹಾ ಹ ಕಣದಾಗಷ್ಟೇ ಎಚ್ಚರ ಆಗುತ್ತೆ ನಮ್ಗೆ
ಹೌದಾ ಅದಕ್ಕೆ ನಿಮ್ಗೆ ಹೇಳೋದು ನೀವು ಒಂದ್ಸರಿ ಹೋಗ್ಬೇಕು ಅಂತ ಇದು ಮಾಡ್ದಾಗ ಹಓ ಅಲ್ಲಿಗೆ ಈಗ ಒಂದ್ಸರಿ ಊಗ್ ಹೋಗ್ಬೇಕು ಅಂತ ನೀವ್ ಅನ್ಕೊಂಡಾಗ ಮೊದ್ಲೇ ನೀವು ಯೋಚನೆ ಮಾಡ್ಬೇಕು ನಾನ್ ಯಾವಾಗ ಹೋಗ್ಲಿ ಈಗ ನಾಳೆ ಹೋದ್ರೆ ಇವತ್ತು ಇ ನಾಳೆ ಹಬ್ಬ ಇದ್ರೆ ಇವತ್ತು ಹೋದ್ರೆ ಜನ ಜಾಸ್ತಿ ಇರ್ತಾರೆ ಅಂತ ಇವೆಲ್ಲಾ ಯೋಚನೆ ಮಾಡ್ಬೇಕು ಅ ಯೋಚನೆ ನನಗನ್ಸುತ್ತೆ ನೀವು ಆ ತರದ ಯೋಚನೆ ಮಾಡ ಅಂತ ಬೇರೆ ಯೋಚನೆಯಲ್ಲಿ ನೀವ್ ಊರಿಗೆಗ್ ಹೋಗೋದನ ಮರ್ತ್ ಬಿಿಟ್ಟಿರ್ತೀರಾ ಅನ್ಸುತ್ತೆ
ಇಲ್ಲ ಎಲ್ಲಾ ಯೋಚನೆ ಮಾಡ್ತೀನಿ ಆದ್ರೆ ನಮ್ ಕಾಲೇಜ್ ಇದ್ದಾರಲ್ಲ ನಮ್ಮ ಅವರು ಚೆನ್ನಾಗಿ ಲ ಬಿಡ್ತಾರ ಬಿಡಲ್ಲ ಬಿಡ್ತಾರಾ ಬಿಡಲ್ಲ ಅನ್ನೋ ಚಿಂತೆಯಿಂದ ಈ ತರ ಆಗ್ಬಿಡುತ್ತೆ ನಮ್ಗೆ
ಹೌದಾ
ಲಾಸ್ಟ್ ಮೂಮೆಂಟ್ ಅಲ್ಲಿ ಅಷ್ಟೇ ನಮ್ಮನ್ನ ಹೋಗ ಹೋಗ್ಲಿ ಅಂತ ಬಿಡೋದು ಅವಾಗಷ್ಟೇ ಸರಿ ಹಾಕೋದವರು
ಹಾ ಈ ತರ ನಿಮ್ಗೆ ಗೊತ್ತಿದೆ ಅಲ್ವಾ ಮೊದ್ಲೆ ಅವ್ರು ಬಿಟ್ಟೇ ಬಿಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ
ಇಲ್ಲ ಅದು ಗೊತ್ತಿರಲ್ಲ ಅದು ಅವ್ರಗ್ ಬಿಟ್ಟಿದ್ದು ಅವರು ಏನಂತಾರ ಅದು ದು ಆಗ್ಬಿಡುತ್ತೆ
ಮೇಲೆ ಇದು ಬಣವ ಬೀಳತ್ತಾ
ಹೌದು ಅದ್ರ ಸಲುವಾಗಿ ಗೊತ್ತೇ ಆಗೋದಿಲ್ಲ ಹೋಗ್ಬೇಕಾ ಏನ್ ಮಾಡೋದು ಏನ್ ಮಾಡೋದು ಅಂತ
ಹ
ಎಲ್ಲಾ ನಮ್ಮ ಅಣ್ಣ ಹೇಳ್ತಿರ್ತಾರೆ ಬೇಗ ಬಂದ್ಬಿಡು ನೀನ್ ಹೇಳಿದ್ರಿ ಎಲ್ಲಾ ಮಾಡಿರ್ತೀನ್ ಟಿಕೆಸ್ ಅಂತ ಹೇಳ್ತಾರೆ ಹ ಇ ನಾನನ್ ಅಷ್ಟೊಂದ್ ಕಷ್ಟ ಆಗದ್ ನಮ್ ಸರ್ ಸಲುವಾಗ
ಹೌದಾ
ಅವ್ರೇಏನಾದ್ರು ಬಿಡ್ತೀನಿ ಅನ್ನೋದಪ ಮೊದ್ಲೇ ಗೊತ್ತಿದ್ದಿದ್ರೆ ಹಾ ಯಾವಾಗ ಮಲುೂ ಅಣ್ಣ ಗೆಳಬಿಟ್ಟು ಎಲ್ಲಾ ಮಾಡಸಿಡ್ತಿದ್ದೆ
ಹೌದು ಕರೆಕ್ಟ್ ನೀವು ನೀವು ಹೇಳೋದು ಸರಿ ಇದೆ ಯಾಕಂತ ಅಂದ್ರೆ ಹ ನೇರವಾಗಿ
ಅಲ್ಲಿಗೆ ಬಸ್ ಇಲ್ ಬಸ್ ಇದ್ರರು ಅದು ಬಾಳ ಸಮಯ ತಗೋತದ
ನೇರವ ಹೋಗುತ್ತಾ ನಿಮ ನಿಮ ಊರ್ಗೆ
ಹಾ ಹೋಗುತ್ತೆ ನಮ್ ಊರ್ಗ್ ಹೋಗುತ್ತೆ ಆದ್ರೆ ಸಮಯ ಜಾಸ್ತಿ ಆಗುತ್ತೆ ಇವಾಗ ಇದಕ್ಕೆ ಎಷ್ಟಿದೆೇನೋ ಅದ್ರಕಿನ್ನ ಮೂರ್ ನಾಲ್ಕ್ ಅವರ್ ಜಾಸ್ತಿ ಆಗುತ್ತೆ ಅದಕ್ಕೆ ಅದಕ್ಕೆ ಹೋಗಲ್ಲ ನನ್ ಅದ್ರಿಂದ
ಓಹೋ ತುಂಬಾ ದೂರ ಇದೆ ಅನ್ಸುತ್ತೆ ಅಲ್ವಾ
ತುಂಬ ದೂರ
ಹ್ಮ್ ನಮ್ದಾದ್ರೆ ಒಂದ್ ಐದ್ ಆರ್ ತಾಸಲ್ಲಿ ನಾವು ಹೋಗ್ಬಿಡ್ತೀವಿ ಗಂಟೆಲಿ ಹೋಗ್ಬಿಡ್ತೀವಿ ಒಂದ್ ಐದಾರು ಗಂಟೆ ಏನು ಈತರ ಬಸ್ ಬ ಎಲ್ಲಾ ನಿಂತ್ಕೊಂಡು ನಿತ್ಕೊಂಡು ಹೋಗ್ತಿಲ್ಲ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಬಸ್ಸು ಬಟ್ ಎಲ್ಲಾ ಕಡೆನೂ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಿದ್ರೆ ಕಷ್ಟ ಆಗುತ್ತೆ ನಮ್ಗುನು
ಹೌದಾ
ಹೌದು ತುಂಬಾ ಕಷ್ಟ ಆಗುತ್ತೆ ಅವಾಗ ಬಟ್ ಏನ್ ಗೊತ್ತಾ ಜಾಸ್ತಿ ಹೊತ್ತು ಕೂಡಕ್ ಆಗಲ್ಲ ದೂರು ದಾರಿ ಆಗ್ಬಿಡುತ್ತಲ್ವಾ
ಹೌದು
ಹಂಗಾಗಿ
ಕಾಲು ಕೈ ಎಲ್ಲಾ ನೋವು ಬಂದ್ಬಿಡ್ತವೆ ಬೆನ್ನೆಲ್ಲಾ ಬಿಗದ್ ಬಿಡುತ್ತೆ
ಹೌದು ಅವತ್ತು ಊರಿಗೆ ಹೋಗಿದ್ ದಿನ ಫುಲ್ ಏನಂತಂದ್ರೆ ಒಂದು ದಿನ ಬರೀ ನಾವು ಆರಾಮ್ಸೆ ನಿದ್ದೆ ಮಾಡೋಕೆ ಮತ್ತೆ ಹ್ಮ್ ಅದಕ್ಕೋಸ್ಕರನೇ ಕಳದ್ ಬಿಡ್ತೀವಿ
ಹೌದು ರಿ
ನಾವ್ ಯಾರಿಗೂ ಮಾತಾಡೋದೇ ಇಲ್ಲ ತಿರ್ಗ ದಿನ ಹೋಗಿ ಮಾತಾಡೋದು ಎಲ್ಲರಿಗೂ ಆರಾಮಿದೀರಾ ಆರಾಮಿದೀರಾ ಅಂತ
ಹೌದು ಒಂದಿನ ಮಲ್ಗೋದ್ರಲ್ಲೇ ಹೋಗ್ಬಿಡುತ್ತೆ
ಹೌದು
ಎಷ್ಟು ಕಷ್ಟ ಆಗಿರುತ್ತಲ್ಲ ಹೋಗೋಕ ಅದಿಕ್ಕೆ
ಹೌದು ನಮಗೂ ತುಂಬಾ ಕಷ್ಟ ಆಗುತ್ತೆ ಏನು ನೋಡಕ್ ಆಗಲ್ಲ ಅಲ್ಲ ಮತ್ತೆ ಹೋಗ್ಲೇಬೇಕು ಊರ್ಗೆ
ಹೌದು
ನಮ್ಗೆ ಊಗ್ ಹೋಗ್ಬೇಕ್ರ ತುಂಬಾ ಖುಷಿ ಆಗುತ್ತೆ
ನಮಗೂ ಹೋಗ್ಬೇಕಂತ ಖುಷಿ ಆಗತ್ತೆ ಆದ್ರೂ ಹೋಗ್ಬೇಕಾದ್ರೆನೆ ಗೊತ್ತಾಗಿರುತ್ತೆ ಅಲ್ಲಿ ಏನಿರುತ್ತೆ ಅಂತ ಆದ್ರ ಸುಲುವಾಗಿ ಹೋಗಲ್ಲ ನಾನು
ಹೌದಾ
ಹೌದು ಇಲ್ಲಿಂದ ಎಲ್ಲ ಈಗ ಹೋಗ್ಬೇಕು ಅನ್ನೋದ ಇದರ್ಬೇಕಾದ್ರೆ ಒಂದ್ ವೀಕ್ ಇರ ಮುಂಚೆನೇ ಖುಷಿಯಿಂದ ಇರ್ತೀನ ಅಲ್ಲಿ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಯಾವಾಗ್ ನಾನು ಹೋಗೋದ್ನ ನೆನ್ಸ್ ಕೋತನಿ ನೋಡು ಅವಾಗ ಹೆಂಗ ಹೋಗ್ಬೇಕಪ್ಪಾ ಇದ್ರಲ್ಲಿ ಅಂತ
ಹೌದಾ ಏನ್ ಗೊತ್ತಾ ನಮ್ ಹಾಸ್ಟೆಲ್ ಅಲ್ಲಿ ಇಲಿ ಜಾಸ್ತಿ ಆಗ್ಬಿಟ್ಟಿದೆ
ಏನ್ ಜಾಸ್ತಿ ಆಗಿದೆ
ಇಲಿ
ಇಲಿಗಳ
ಹಾ ಅವು ಜಾಸ್ತಿ ಇಲಿ ಜಾಸ್ತಿ ಅತಿ ಆಗಿದವೆ ನಾವು ಮಲ್ಕೊಂಡಿರ್ತೀವಲ್ಲ ಅವಾಗ ಬಂದು ಕಾಲಿಗ್ ಕಡಿಯೋದು ಕೈ ಕಡಿಯೋದು ಮಾಡ್ತವಿ
ಹೌದಾ ಬಟ್ಟೆಗಳನ್ನ ಎಲ್ಲಾ ತಿಂದಿಲ್ಲ ಅಲ್ಲ
ಇಲ್ಲ ಬಟ್ಟೆ ಅಂದ್ರೆ ಕೆಲವೊಬ್ರ್ದ ಬಟ್ಟೆಗಳೆಲ್ಲಾ ತಿಂದಾಕ್ಬಿಟ್ಟಿದೆ ಪಾಪ ಹ ಏ ಮತ್ತೆ ನನ್ ಫ್ರೆಂಡ್ದು ಪಾಪ ಮಲ್ಕೊಂಡಿದ್ದಾಳೆ ಅವ್ಳ ಕಾಲಗೆ ಕಡ್ದ್ ಬಿಟ್ಟಿದೆ ಇಲಿ
ಹೌದಾ
ಅವಾಗ ನಾವು ಅವಳು ಪಾಪ ಬೆಳಿಗ್ಗೆ ಎದ್ದು ನಂಗ ಇಲ್ಲಿ ಕಡದ್ ಬಿಟ್ಟಿದೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ಲು ಅವಳು ಅದಿಕ್ಕೆ ಬಾ ನಮ್ಮ್ ಆಸ್ಪತ್ರರೆಯಲ್ಲಿ ಗೆ ಸೂಜಿ ಮಾಡಿಸ್ತೀನಿ ಅಂತ ಹೇಳಿ ಅವ್ಳಿಗಗ್ ಕರ್ಕೊಂಡ್ ಹೋಗಿದ್ದೆ
ಕೊಟ್ರಾ
ಹ್ಮ್ ಕರ್ಕೊಂಡೋಗಿ ಅವಳಿಗೆ ಸೂಜಿ ಮಾಡ್ಸ ಕರ್ಕೊಂಡಂಬಂದೆ
ಹ್ಮ್ ಹ್ಮ್ ಚೆನ್ನಾಗ್ ಮಾಡಿದ್ರೆ ಇವಾಗೆಲ್ಲಾ ಆರಾಮ್ ಇದಾರಲ್ಲಾ
ಹುಂ ಇವಾಗ ಆರಾಮ್ ಇದ್ದಾರೆ ಅವರು ಅಂದ್ರೆ ಏನೋ ಆಗ್ಲಲ್ದಾನ್ಗೆ ಒಂದ್ ಸೂಜಿ ಮಾಡಿದ್ರು ರಟ್ಟಿಗೆ ರಟ್ಟೆ ರಟ್ಟಗ್ ಮಾಡಿದ್ರು
ಹೌದಾ
ಹೌದು ಹಂಗಾಗಿ ಅಲ್ ಅವಾಗಿಂದ ಅವಲ್ಗೆ ಏನೂ ಆಗಿಲ್ಲ ಆರಾಮ್ ಇದ್ದಾಳೆ
ಹ್ಮ್ ಒಳ್ಳೆ ಕೆಲ್ಸ ಮಾಡಿದರ್ ನೋಡು ಮತ್ತೆ ಅದ್ರಿಂದ ಏನಾದ್ರು ಪರಿಣಾಮ ಆಗ್ಬಿಟ್ಟು ಕಾಲೆಲ್ಲ ಕೊಳತೋಗ್ಬಿಟ್ರೆ ಕಷ್ಟ
ಕಾಲೆಲ್ಲಾ ಏನ್ ಕೊಳ್ತ ಹೋಗ್ತಿರ್ಲಿಲ್ಲ ಅ ಬಟ್ ಅವಳಿಗೆ ಬೇರೆ ತರದ ರೋಗಗಳು ಇವು ಬರ್ತಾ ಇತಿತ್ತು ಮತ್ತೆ ಅವಳಿಗೆ ತು ತು ತೊಂದ್ರರೆ ಆಗ್ತಿತ್ತು ಬಾಳ
ಹೌದು ಅವರು ಅವರು ಇಲ್ಲಿ ತರ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗ್ ಮಾಡೋದು
ಆತರ ಯಾರು ಮಾಡಲ್ಲ ಇಲ್ಲಿ ಕಡದ್ರೆ ಇಲ್ಲಿ ತರ ಮಾಡೋದು ನಾಯಿ ಕಡದ್ರೆ ನಾಯಿ ತರ ಮಾಡೋದು ಆತರ ಎಲ್ಲಾ ಇರಲ್ಲ ಇಲ್ಲಿ ಕಡದ್ರೆ ಅದಕ್ಕಂತ ತೆ ಒಂದು ಇಂಜೆಕ್ಷನ್ ಇರುತ್ತೆ ಆ ಸೂಜಿ ಆ ಸೂಜಿ ಮಾಡ್ಸಿದ್ರೆ ಅದು ಏನ್ ತೊಂದ್ರರೆ ಆಗಲ್ಲ ಅಂತ ಡಾಕ್ ವೈದ್ಯಿಕರು ಹೇಳ್ತಾರಲ್ವಾ ಹಾ ಹಂಗಾಗಿ ನಾವು ನಾ ನಮ್ಮ ಆಸ್ಪತ್ರೆ ಕರ್ಕೊಂಡ ಹೋಗಿ ಅವಳಿಗೆ ಸೂಜಿ ಮಾಡಸ್ಕೊಂಡು ಕರ್ಕೊಂಬಂದೆ ಅವವಾಗಿಂದ ಆರಾಮ್ ಇದ್ದಾಳೆ ಏನು ತೊಂದರೆ ಆಗಿಲ್ಲ ಕ
ಸರಿ ತಗೊಳ್ಳಿ ನನ್ಗೂ ಹೋಗ್ಬೇಕು ಮಲ್ಕೊಳೋದ ಐತನಿ ನಿದ್ದೆ ಬರ್ತಿದೆ
ಸರಿ ಆಯಿತು ಆಯಿತು